ಹತ್ತ
ಏನ್ ಮಾಡ್ತಿದೀಯಾ
ಆರಾಮ ಏನ್ ದೋಸ್ತ
ಆರಾಮ್ ನೋಡು ನೀ ಆರಾಮಿದಿ ದೋಸ್ತತ್
ಹ್ಮ್ ಅರಾಮದಿಂದ ದಸ್ತ ನಿಮ್ ಹೆಸರೇನ್ ದೋಸ್ತ
ನಮ್ಮ ಹೆಸ್ರ ನೋಡ ದೋಸ್ತ್ ಭರತ್ ಅಂತ
ಭರತ್ ಅಂತನ ಯಾವ ಊರ್ ದೋಸ್ತ
ನಮ್ದು ಜೇವರ್ಗೆ ದೋಸ್ತ
ಜೇವರ್ಗಿ ಜೇವರ್ಗಿ ಯಾವ ತಾಲೂಕ ರೀ ತಾಲೂಕು ಡಿಸ್ಟ್ರಿಕ್
ಆ ಜೇವರ್ಗೆನೆ ತಾಲೂಕುರೀ ಡಿಸ್ಟ್ರಿಕ್ ಬಂದ್ಬಿಟ್ಟು ಕಲ್ಬುರ್ಗಿ ಪೋಸ್ಟ್ ಬಂದ್ ಬಿಟ್ಟು ಕಟ್ಟಿಸ ಸಾಂಗಾವಿ ಅಂತ ಅಂತ
ಹೌದಾ ಮತ್ತ್ ಇದ ಯಾರೀ ನಿಮ್ ಡಿಸ್ಟಿಕ್ ಎಮ್ ಎಲ್ ಎ
ನಮ ಡಿಸ್ಟ್ರಿಕ್ ಎಮ್ ಎಲ್ ಎ ನೋಡ್ರಿ ಇವ ಬರ್ತಾನ ರಾ ರಾಜ ದೇವ ರಾಧಾಕೃಷ್ಣನ್ ದೊಡಮನಿ ಅಂತ
ರಾಧಾಕೃಷ್ಣ ದೊಡ್ಡಮನಿ ಹ ನಮ್ಮೂರ್ ಬಗ್ಗೆ ಕೇಳ್ರಿ ಸ್ವಲ್ಪ
ಹಾ ನಿಮ್ಮೂರ್ ಯಾವದ್ರಿ
ನಮ್ಮೂರು ನಮ್ಮ್ ಹೆಸರು ಕಿರಣ್ ಅಂತಾರೀ
ನಿಮ್ಮ ಹೆಸರು ಕಿರಣ
ಹ್ಮ ನಮ್ದು ಹೂವಿನಡ್ಗ್ಲಿ ತಾಲೂಕು ಹೂವಿನಡಗಲಿ ಡಿಸ್ಟ್ರಿಕ್ ಹೂವಿನ ಹಡಗಲಿ ಪೋಸ್ಟ್
ಹೌದ ಏನ್ರರಿ
ಹ ಪಿ ಟಿ ಪರಮೇಶ್ವರ್ ನಾಯ್ಕ್ ಗೊತ್ತೇನ್ರೀ ನಿಮ್ಗೆ
ಹೌದ್ರಿ
ಹ ಹ್ಮ ನಮ್ಮ ಎಮ್ಮೆಲೆ ಪಿ ಟಿ ಪರಮೇಶ್ವರ್ ನಾಯ್ಕ್ರು ಹ್ಮ್ ಮತ್ತೆ ಮತ್ತೇನ್ರಿ ಸಮಾಚಾರ ಹೆಂಗಿದೆ ನಿಮ್ ಮೂರ್ ಸೈಡ್ ವಾತಾವರಣ
ನಮ್ ಸೈಡ್ ನೋಡ್ರಿ ಇವತ್ ಒಂದ್ ಸ್ವಲ್ಪ ಮಳೆ ಬಂತು ಒಂದು ಅರ್ಧ ಗಂಟೆ ಮಳೆ ಬಂತು ಇವ ನೋಡಿದ್ರೆ ಸ್ಮೆಲ್ ಹೆಂಗ ಹೊಂಟಿದೆ ಗೊತ್ತಾ ತುಂಬಾ ಚೆನ್ನಾಗಿ ಸ್ಮೆಲ್ ಹೊಂಟಿದೆ ಮಣ್ಣಿಂದು
ಹ್ ರೀ ಫಸ್ಟ್ ಟೈಮ್ ಮಳೆ ಬರತ್ತಲ್ಲ ಅದ್ರ ಸ್ಮೆಲ್ ಒಂದ್ ತಗೋಳಕೆ ಒಂಥರ ಚಂದ ಮತ್ ನಿಮ್ ಮೂರ್ ಸೈಡ್ ಫುಲ್ ಮರ ಗಿಡಗಳು ಹೆಂಗಿದವರಿ
ನಮ ನಮ ಸೈಡ್ ಅಷ್ಟೇನ ಇಲ್ ನೋಡ್ರಿ ಮರ ಗಿಡಗಳು ಎಲ್ಲಾ ಕಳ್ದ್ ಬಿಟ್ಟಿದ್ದಾರೆ ಎಲ್ಲಾ ಕಡ್ದ ಬಿಟ್ಟಿದ್ದಾರೆ ನಮ ಸೈಡು ಹ್ಮ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಸ ಸೈಡು ಬೇಕಾದ ಕಟ್ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಗಿಡಗೊಳ್ನ
ಹೌದ್ರೀ ಮತ್ ನೀವು ಇದು ಮಾಡ್ಬೇಕ್ರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾ ಕಂಪ್ಲೇಂಟ್ ಆಗಬೇಕು ಕಂಪ್ಲೇಂಟ್ ರೈಸ್ ಮಾಡಿಸ್ಬೇಕು
ಏನ್ರ ಮಾಡಕ್ ಹೋದೇವಂದ್ರೆ ನಮ್ಮೇಲೆ ಆಕ್ಷನ್ ತೊಗ್ಬಿಡ್ತಾರೆ ನೋಡಿದ್ರ ಇಲ್ಲಿ ಮ ಮ ಬಿಹಾರ್ ನಲ್ಲಿ ಒಬ್ಬ ಹೆಂಗ ಮಡರ್ ಮಾಡ ಅವ್ರನ್ನ ಹ ರಾಹುಲ್ ತಿವಾರಿ ಅವ್ರನ್ನ
ಹ್ಮ ಅವ ಅವ್ನ್ ನೋಡ್ರಿ ಅವ ಭಗತ್ ಸಿಂಗ್ ಸೇಮ್ ಭಗತ್ ಸಿಂಗ್ ಇದ್ದಂಗ ರೀ ಅವ್ನು
ಹೌದ್ ನೋಡ್ರಿ ಅಂತವ್ರಿಗೆ ಅವ ಫುಲ್ ಎಲ್ಲಾ ಸರೆಂಡ ರ್ ಆದರರು ಕೂಡ ಅವನ್ನ ಎನ್ಕೌಂಟರ್ ಮಾಡಿದಿದ್ದಾರೆ ನೋಡ್ರಿ
ಹ್ಮ್ ಮತ್ದರೀ ಪೊಲಿಟಿಕಲ್ಸ್ ಅಂದ್ರೆ ಹಂಗಗೆ ರೀ ಪೊಲಿಟಿಕಲ್ ಯಾರ ಆಗ್ ಬರಲ್ಲಲ್ಲ ಅವ್ರು ಮಾಡ್ಸದೆ ಹಂಗೆ
ಹ್ಮ ಈಗ ಎಲ್ ನೋಡಿದ್ರು ಕೂಡ ಪೊಲಿಟಿಕ್ಸ್ ಶಕ್ಷನೆ ನಡೀತಿದೆ ನೋಡ್ರಿ ಸ್ಕೂಲ್ ಆಗ್ಲಿ ಏನ್ ಆಗ್ಲಿ ಎಲ್ಲತ್ತೇಲಿ
ಹ್ ರೀ ಈಗ ಎಲ್ಲ ಪೊಲಿಟಿಕ್ಸ್ ಬರ ಕಾಲೇಜು ಮತ್ತೆ ಇದು ಪಾರ್ಕ್ ಅಂತ ಮಾಡ್ಬಿಟ್ಟ ಎಲ್ಲೋದ್ರೂ ದುಡ್ಡು
ದೊಡ್ಡೂ ರೀ ಹ ಈಗ ನೋಡ್ರಿ ನಮ ಬಲ್ಲಿ ಕೂಡ ದುಡ್ ದುಡ್ ಕೊಟ್ರೆ ಪಾಸ್ ಮಾಡ್ತನಿ ಅಂತ ಸವರ್ಗಳು ಹೇಳ್ತಾರೆ
ಹ್ಮ್ ಅಷ್ಟೇ ರೀ ಮತ್ ಈ ಡಿಗ್ರಿ ಕಾಲೇಜ ಅಲ್ಲಿ ನಡೀತಿರೋದ ಹೆಂಗ ರೀ ಮತ್ತೆ ಈಗ ಸ್ಟೂಡೆಂಟ್ ಇಂದು ಮೆಂಟಲ್ ಎಬಿಲಿಟಿ ಬೆಳತಿಿರಲ್ ಕಾರಣನೇ ಈ ಟೀಚರ್ಸ್ ರೀ
ಹೌದ್ ನೋಡ್ರಿ
ಹ್ಮ ಫಸ್ಟ್ ಎಲ್ಲಾ ಓದ ಓದ್ ಕಾಲದಲ್ಲೆಲ್ಲಾ ಟೀಚರ್ಸ್ ಓದ್ರಿ ಓದ ಅಂತಿದ್ರು ಈಗ ಏನಂತಾರೆ ನೀವು ದುಡ್ಡು ಕೊಟ್ರೆನೆ ಪಾಸ್ ಮಾಡ್ಬಿಡ್ತೇನ ಅಂತಾರಪ್ಪ ಮತ್ತೆ ಹ್ಮ್ ಅಷ್ಟೇ ಈಗೊಂದು ನೂರು ರೂಪಾಯಿ ಕೊಟ್ರೆ ಪಾಸ್ ಮಾಡ್ಬಿಡ್ತಾರೀ ಸರ್ ಹಲೋ ಕೇಳಸ್ತಿದೆ ಏನ್ರಿ
ಹಾ ಕೇೇಳಸ್ತಿದೆ ನೋಡ್ರಿ
ಮತ್ರಿ ಏನ್ ತಿಂದ್ರಿ ಊಟ ಏನ್ ಮಾಡಿದ್ರಿ
ಮತ್ತೇವ ಇವತ್ತು ನಮ್ಮಂಬಲ್ಲಿ ಅಡ್ರೆಸ್ ಮಾಡಿದಾರ ನೋಡಿ
ಏನ್ ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಿ ಏನ್ ಮನಲ್ಲ ಇದಿದ್ದೀರಿ ಏನ್ ದ್ತ್ತಿರದ್ರಿ ನೀವು ಏನ್ ಓದ್ತಿರೋದು
ನಾವವು ಬಿ ಎಸ್ ಸಿ ಅಗ್ರಿ ಓದ್ತಿರೋದ್ ನೋಡ್ರಿ
ಹೌದಾ ಮತ್ತ್ ನಿಮ ಊರ್ ಸಡೆ ಮೊಹರ ಮಾಡಲ್ ಏನ್ರರಿ
ಏ ನಾ ಮೂರಮ್ಮ ಮಾಡತಿದ ಆದರೆೆ ನಮ ಕಾಲಜಿ ಡ ಕೆೆ ಪಾಟೀಲ್ ಅಂತ ಒಬ್ಬ ಸೋರಿದ್ದಾರೆ
ಹ ನೆಟ್ವರ್ಕ್ ಇಲ್ ನೋಡ್ರಿ ನೆಟ್ವರ್ಕ್ರ ಹತ್ರ ಬರ್ರಿ ಸ್ವಲ್ಪ ಹಲೋ ಹ ಕೇಳಿಸತಿದ್ದ ಹೇಳ್ರಿ ಈಗ
ನಮ್ಮಲ್ಲಿ ಒಬ್ಬ ಡಿ ಕೆ ಪಾಟೀಲ್ ಅಂತ ಮೊಬ್ಬ ಸರಿದಾರಿ ಹಾ ರೀ ಈಗ್ರೀ
ಹ್ಮಞ ಹೇಳ್ರಿ ಹ ಅವರು ಹ್ಮ ಕೇೇಳಿಸತಿದ್ದ ಹೇಳ್ರರಿ
ಮಾಡಿದ್ದಾರೆ ಅವರು ಏ ನಾಳೆ ಹೊಂಟಿದ್ದೇವ ನೋಡ್ರಿ
ಹೌದ್ ನಾಳೆ ಹೊಂಟಿದ್ರಿ
ನಾ ನಾಳೆ ಹೋಗ್ಬೇಕ್ರೀ ಊರಿಗೆ
ನಿಮ್ ಮೂರ್ ಸೈಡ್ ಏನ್ ಮಾಡ್ತಾರೀ ಇದು ಮೊಹರ
ನಮ ಮೂರ್ ಊರ್ ಸೈಡ್ಲ್ಲಿ ಐದ್ ದಿನ ಮಾಡ್ತಾರೀ ಮರಮ್ನ
ಹ್ಮ ಏನ್ ಹೆಂಗ್ರೀ ನಮ್ ಸೈಡ್ ಅಂ ಮರ್ ಅಂದ್ರ ಅದು ಇದು ಏನ್ರೀ ಕೆಂಡನ ಹಾಕಿ ಕೆಂಡದ್ಮೇಲೆ ದೇವರು ಅಡ್ಡಾಡ್ಸಿ ಆಮೇಲೆ ನಮ್ ಸ್ವಲ್ಪ ಜನ ಅಡ್ಡಡಿ ಮುಗಿಸ್ಬ ಬಿಡ್ತಾರ ರೀ ನಮ್ ಸೈಡ್
ಹೌದೇನ್ರರಿ ನಮ ಸೈಡ್ ಅಗ್ ಅಗ್ಗಿಗಿಗ್ಗಿ ಏನು ತುಳಂಗಲ್ರರಿ
ಹ್ಮ ಮತ್ತ ಏನ್ ಮಾಡ್ತಾರೆ
ಐದ್ ದಿನ ನಡತೇತ್ರಿ
ಹ್ಮ್ ಮತ್ತೆ ಡ್ಯಾನ್ಸ್ ಎಲ್ಲಾ ಮಾಡಿಸತ ಮಾಡ್ತಾರ ಏನ್ರರಿ
ನಮ್ಮೂಊರಲ್ಲಿ ಅದಕ್ ಎಜ್ಜಿ ಅಂತಾರೀ ಮೋರಂ್ ಅಜ್ಜಿ ಅಂತ
ಹ್ಮ ಮೊರಾಮಜೆ ಹೆಂಗ್ರೀ ಹೆಂಗ್ ಹೆಂಗ ಮಾಡ್ತೀರಿ.
ಅದು ನೋಡ್ರಿ ಒಂದ್ ನಾಲ್ಕ್ ಜನ ಟಮಟೆ ಬಾರಸ್ತಾರಿ. ಹಲಿಗೆ ಬಾರಸೊರ್ ಇರ್ತಾರಿ ಅದು ಒಂದು ಉಂಡೆ ಇರ್ತದ ನೋಡ್ರಿ ಅಗ್ಗಿದು ಹಾ ಅಗ್ಗಿ ಸಾ ಆ ಅಗ್ಗಿ ಸುತ್ತ ಕುಣಬೇಕ್ರಿ.
ಹೌದೇನ್ರಿ ಹೆಂಗೆ ಮತ್ತೆ ಯಾ ಹಂ.
ಐದ್ ದೇವರಲ್ಲಿ ಮೂರ್ ದೇವರು ಮೂರ್ ಜನ ಹಿಡ್ಕೋತಾರೀ. ಉಳ್ಕಿದೆರಡು ಢೋಲ್ಕಿ
ಮ ಮನ ತಂದ ಅವರು ಹಿಡ್ಕೊಂತಾರ ಏನ್ರಿ.
ಹಾರಿ
ಅವ್ರವ್ರ ಮನೆ ತನದವ್ರು ಅವ್ರವ್ರ ದೇವ್ರ ಹಿಡ್ಕಂತ
ಹೌದ್ರೀ ಹಾ ರೀ.
ಹಂ ಹಂ
ಹ್ಮ ಮತ್ತೆ ಐದ್ ಇರ್ತಾವಲ್ರಿ ಮೂರು ಮಂತನದವ್ರ ಹಿಡ್ಕೊತಾರೀ.
ಹ್ಮ
ಇನ್ನ ಎರಡು ಡೋಲ್ಕಿ ಅಂತ ಇರ್ತೈತ್ರಿ ನಂಬಲ್ಲಿ
ಹ್ಮ ಹ್ಮ್
ಕಿಲಿ ಕೂಡಸ್ತಾರೆ ಯಾಡ್ಡು.
ಹ್ಮ
ಹಾ
ಹಂಗೆನ್ರೀ ಮತ್ತೆ ಯಾವ್ಯಾವ ಹಬ್ಬ ಚ ಗ್ರ್ಯಾಂಡ್ ಆಗಿ ಮಾಡ್ತಾರಿ ಚೆನ್ನಾಗ್ ಮಾಡ್ತೀರಿ.
ಅಂದ್ರ ನಮ್ಮ ಊರಲ್ಲಿ ಅಂದ್ರೆ ಎಲ್ಲರು ಕೂಡ್ ಮಾಡದಂದ್ರೆ ಮೊಹರಂ ಒಂದೇರೀ.
ಮತ್ತ ಇದು ಗಣೇಶ್ ಚತುರ್ಥಿ ರೀ.
ನಮ್ಮೂ ಊರಲ್ಲಂಗು ಗಣೇಶ್ ಚತುರ್ಥಿ ಎಲ್ಲಾರೂ ಕೂಡ್ ಮಾಡಾಂಗಿಲ್ರಿ. ಅದೇ ಸ್ವಲ್ಪ ಗೌಡ್ರ ಆ ಅವರ ಮಾಡ್ತಾರಿ ಹ್ಮ್ ಹ್ಮ್.
ಮತ್ರಿ ನಿಮ್ ಸೈಡ್ ಪ್ರವಾಸಿ ತಾಣರಿ ಯಾವ್ಯಾವ ಪ್ರವಾಸಿ
ಏ ನಮ್ಮ ಸೈಡ್ ಹೆಚ್ಚಿಗಿಲ್ ನೋಡ್ರಿ ಈಕಡಿ ಡೇ ಮತ್ತ ನಮ್ ಡಿಸ್ಟ್ರಿಕ್ ಬಿಟ್ಟ ಹೋಬೇಕ್ರೀ.
ಎಲ್ ಹೋಗ್ಬೇಕ್ರಿ ನಿಮ್ ಡಿಸ್ಟ್ರಿಕ್ ಬಿಟ್ಟ ಎಲ್ಲಿ.
ಮೈಸೂರ್ ಗೊತ್ತಲ್ರಿ ಮತ್ತೆ ಶ್ರವಣ ಬೆರಗೋಳ
ಹ್ಮ ಮತ್ತ ಇದು ಕಲಬುರ್ಗಿನ ಐಟಿ ಹಬ್ ಅಂತಾರಲ್ರಿ. ಹಂತದ್ ಏನ್ ಸ್ಪೆಷಲ್ ಇದೆ ಕಲಬುರ್ಗಿಯಲ್ಲಿ. ಅಲ್ರಿ ಮತ್ ಬೆಂಗಳೂರ್ ಬೆಂಗ್ಳೂರ್ ನೆಕ್ಸ್ಟ್ ಕಲ್ಬುರ್ಗಿ ಕಲ್ಬುರ್ಗಿ ಅಂತಾರಪ್ಪ.
ಅಂದ್ರೆ ಒಂದ್ ಎರಡ ಒಂದ್ ಮೂರು ಮಾಲ್ಲ್ಗೊಳ ಇದಾವೆ.
ಹ್ಮ
ಅದಕಂತಾರ್ ನೋಡ್ರಿ ದೊಡ್ಡ ಇದ್ದಾವ ಮಾಲ್ ದೊಡ್ಡುವ ಇದ್ದಾವೆ. ಹ್ಮ್ ಯಾ ಏಷ್ಯನ್ ಮಾಲ್ ಅಂತ ಒಂದ ಇದೆ ಮತ್ತ ಆ ಏಷ್ಯನ್ ಮಾಲು ಒಂದ ಮತ್ತೆ ಇನ ಒಂದು ಎರಡಿವೆ.
ಹ್ಮ್ ಧಾರ್ವಾಡ ಹೋಗಿದ್ದೀರೇನ್ರಿ ಧಾರಬೇಂದ್ರ ಅವ್ರ ಮನೆ ನೋಡಕೆ.
ಯಾರ್ದರಿ.
ಇದು ಧಾ ರಾ ಬೆಂದ್ರೆ ಗೊತ್ತಲಾ.
ಹಾ ದ ರಾ ಬೇಂದ್ರೆ ದತ್ತಾತ್ರಾಯ ರಾಮಚಂದ್ರ ಬೇಂದ್ರೆ ರೀ.
ಹಾ ಅವ್ರಿಗ್ ಇದು ಸಿಕ್ಕಿದೆ ಅಲ್ರಿ. ಜ್ಞಾನಪೀಠ ಪ್ರಶಸ್ತಿ. ಮತ್ತ ಇದು ಈ ಕಡೆ ಶಿವಮೊಗ್ಗ ಸೈಡ್ ಬಂದಿರೇನ್ರಿ ನೀವು
ಶಿವಮೊಗ್ಗ ಸೈಡ್ ಬಂದಿ ಅದು ಬಂದೀವ್ರಿ
ಹಾ
ಅಂದ್ರೆ ಅಲ್ಲಿ ಏನು ನೋಡ್ಕೊಂಡ್ ಹೋಗಿಲ್ರಿ ಬರೇ ಹಿಂಗ ಪಾಸ್ ಆಗಿ ಹೋಗಿದ್ದೀರಿ ಅದ್ರ ಊರ್ಣ
ಹ್ಮ್ ಎಲ್ಲಿ ಎಲ್ ಹೋಗಿದ್ರಿ ಪಾಸ ಆಗಿ
ಹ ಯಾಕಂದ್ರೆ ಹಿಂಗ ಟೂರ್ ಕರ್ಕೊಂಡ್ ಹೋಗಿದ್ದಿರಿ
ಹ್ಮ್ ಯಾರ್ರೀ ಕಾಲೇಜ್ ಕಡೆಯಿಂದ ಏನ್ ಸ್ಕೂಲ್ ಕಡೆಯಿಂದನಾ
ನಮಗ ನಾಲಾಕ ದಿನಾನೇ ಕರ ಕೊಂಡ್ ಹೋಗಿದ್ರಿ ಅದರ್ ಸಲೆಂದ ಶಿವಮೊಗ್ಗ ನೋಡೋದಾಗಿಲ್ರಿ ನಮ್ಗ
ಹೌದೇನ ಹಂಗ ಆಗಬಿಟ್ಟಿದ್ದೇನ್ರಿ ಎಷ್ಟ ಎಷ್ಟಷ್ಟು ದುಡ್ಡು ಹಾಕಿದ್ರಿ ಒಬ್ಬೊಬರು
ಓ ಒಬ್ಬ್ರೊಬ್ರು ಎರಡ್ ಸಾವಿರ ಆಗ್ದೇವ್ರಿ ಅವಾಗಿನ್ ಕಾಲ್ದಾಗ
ಹೌದ ಈಗ ಈಗ ಹೋಗ್ಬೇಕಂದ್ರೆ ಒಂದ್ ಐದ್ ಆರ
ಏ ಹೌದ್ ನೋಡ್ರಿ ನಾವು ಒಂದ ಒಂದೇ ದಿನ ಹೋಗಿದ್ದೇವ್ರೀ ಇಲ್ಲಿ ಕಾಲೇಜ್ ಕಡೆಯಿಂದ ವಂಡರ್ ಲಾ ಗೊತ್ತಲ್ರಿ ಹೈದರಾಬಾದ್ ಹೋಗಿದ್ದ
ಹ್ಮ ಹ್ಮ್ ಹ್ಮ್ ಹೇಳ್ರಿ ನಾವ್ ಹೈದ್ರಾಬಾದ್ ವಂಡರ್ ಲಾ ಹೋಗಿಲ ಇಲ್ರಿ ಬ್ಯಾಂಗ್ಳೂರ್ ವಂಡರ್ ಲಾ ಹೋಗಿದ್ದಿದ
ಹೌದೇನ್ ರಿ ನಾವ ಇಲ್ ಹೈದ್ರಾಬಾದ್ಕ್ ಹೋಗಿದ್ದೇವ್ರೀ ಎರಡು ವರಿ ಸಾವಿರ ಹೋಗೇತ್ ನೋಡ್ರಿ ಒಂದೇ ದಿನಕ
ಯಾರ್ಯಾರು ಹೋಗಿದ್ರಿ
ಕಡೆಯಿಂದ ಕರ್ಕೊಂಡ್ ಹೋಗಿದ್ದೀರಿ ನಮ್ಗ
ಹೌದೇನ್ರಿ ಹ್ಮ ಹ್ಮ್
ಸ್ಕೂಲ್ ಕಡೆಯಿಂದ ಬೆಳಿಗ್ಗೆ ನಾಲ್ ಗಂಟೆಗೆ ಬಿಟ್ಟಿದ್ದೇವ್ರಿ
ಹೂ
ಅಲ್ಲಿ ಹೈದ್ರಾಬಾದ್ಗೆ ಹೋಗೋವಟಿಗೆ ಹನ್ನೆರಡು ಹನ್ನೊಂದುವರೆ ಆಗಿತರಿ
ಹೂ ಹೂ
ಹ್ಮ್
ಹತ್ರ ಆಗತ್ತೇನ್ರಿ ನಿಮ್ ಊರಿಂದ ಹತ್ರ ಆಗ್ಬಹದು
ಹಿಂಗ್ ಗುಲ್ಬರ್ಗ ಇಂದ ಸೇಡಮ ಇಂತ ಹೋದ್ರೆ ಹತ್ರ ಆಗತೇರಿ ಹಾ ಟ್ರೈನ್ ಇದೆ ಅಂದ್ರೆ ನಾವು ಇದಕ ಬಸಿಗ್ ಹೋಗಿದ್ದಾವ್ರಿ ಗೌರ್ಮೆಂಟ್ ಬಸ್ ಎರಡು ಬುಕ್ ಮಾಡಿದೇವ್ರೀ
ಹೂ
ಗವರ್ನಮೆಂಟ್ ಬಸ್ಗ ಹೋಗಿದ್ದೇವರಿ
ಟ್ರೈನಿಗೆ ಹೋದ್ರೆ ನಿಮಗ್ ದುಡ್ಡು ಉಳಿತೈತೆಲ್ರಿ ಬಸ್ಸಿಗ ಆದ್ರೆ ದುಡ್ ಬಾಳ ಹೋಗತ್ತ
ಹಿಂಗ ಮತ್ತ ಹಿಂಗ ಕರೆಕ್ಟ್ ಟೈಮಗ ಅದು ಬೇಕಾಗ್ತಿತ್ತಲ್ರರಿ ಅದ್ರ ಸೇಲೆಂದ ಬಸ್ ತಗೊಂಡ್ ಹೋಗಿದ್ದೇವ್ರಿ
ಹೂ ಈಗ ಹೋದ್ರೆ ಟ್ರೈನಿಗ ಹೋಗ್ರಿ ನಿಮಗ್ ಚೆನ್ನಾಗ್ ಆಗತ್ತೆ
ಹೌದ್ರಿ ಹೋಗ್ಬೇಕು ಬಾರಿ ಮಜಾ ಬರ್ತೇತ್ ನೋಡ್ರಿ ವಂ ಡರರ್ಲಾದಲ್ಲಿ
ಹ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕ್ರೀ ಫ್ರೆಂಡ್ಸ ಅವ್ರ ಜೊತೆ ಹೋದ್ರೆ ಚೆನ್ನಾಗಿರುತ್ತ ಆದ್ರೆ ಚೆನ್ನಾಗಿ ಚೆನ್ನಾಗಿರೋ ಫ್ರೆಂಡ್ಸ್ ಇರ್ಬೇಕು ಮತ್ ಹುಡ್ಗಿರ್ ಹುಡ್ಗಿರ್ನು ಕರ್ಕೊಂಡ್ ಹೋಗ್ಬೇಕು
ಆ ಹುಡ್ಗಿರ್ ಕರ್ಕೊಂಡ್ ಹೋಗ್ಲಿಲಾ ಅಂದ್ರೆ ಮಜಾ ಬರಂಗಿಲ್ರಿ
ಹೂ ಹುಡುಗೀರ ಇದ್ರೆ ಮಜಾ ಬರತ ಹ್ಮ್ ಹ್ಮ್ ಮತ್ತರಿ ಸಮಾಚಾರ
ಮತ್ತೆ ನೀವ ಯಕಡೆ ಆದ್ರೂ ಪ್ರವಾಸಕ್ ಹೋಗಿದ್ದೀರಾ
ನಾವ ಇದಕ್ಕ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ
ಹಾರಿ
ಮತ್ತೆ ಶಬರಿಮಲೆ ನೋಡಿರೇನ್ರಿ ಅವ್ರ. ಸೌತಡ್ಕಾ
ಇಲ್ ಇಲ್ ನೋಡಿಲ್ರಿ ನಾ ಗೊತ್ತಿಲ್ಲ ನೋಡ್ರಿ
ಸೌತಡ್ಕ ಅಂದ್ರೆ ಅಲ್ಲಿ ಒಬ್ರು ಓಪನ್ ಟೆಂಪಲ್ ಅಲ್ಲಿ ಓಪನ್ ಒಂದ್ ಪ್ಲೇಸ್ ಇದೆ ರೀ.
ಹಾ ರೀ.
ಅದ್ರನ್ನ ಗಣೇಶನ್ ಕುಂದರ್ಸಿದಾರೆ.
ಗಣೇಶನಾರೀ.
ಹ್ಮ ಗ ಗಣೇಶನ್ನ ಕುಂದರ್ಸಿ ಪೂಜೆ ಮಾಡ್ತಾರೀ ಅದು ಯಾವಾಗಂದ್ರೆ ಕ್ರಿಸ್ತ ಶಕ ಇಪ್ಪತ್ತಾರನೇ ಇಶ್ವಲ್ಲಿ ಏನೋ ಅದನ್ ಹೊರಗ ಬಿಟ್ಟೆ ಪೂ ಜೆ ಮಾಡ್ತಿದಾರಂತ್ರಿ
ಅವಾಗಿನ ಕಾಲದಿಂದ ಹಂಗೆ ಪೂಜೆ ಮಾಡ್ಕೊತಾನೆ ಬಂದಿದಾರೀ.
ಹೂಂ ಅವಾಗಿನ ಕಾಲ್ದಿಂದ ಪೂಜೆ ಮಾಡ್ಕಂತ ಬಂದಿದಾರ್ರೀ ಅದನ್ನ. ಫಸ್ಟು ಗುಡಿ ಇತ್ತಂತ್ರಿ ಅದು ಗುಡಿ ಇದ್ದಿ ದು ಈ ಬ್ರಿಟಿಷ್ರು ಬಂದು ಕೆಡಿಸ್ಬಿಟ್ಟಿದಾರೆ. ಬ್ರಿಟಿಷ್ರ್ ಬಂದು ಕೆಡಸಿದಾಗ ಅದು ಫುಲ್ ಟೆ ಟೆಂಪಲ್ ಎಲ್ಲಾ ಒಡೆದೋಗಿದೇರೀ ಒಡ್ ಅದು ಅದನ್ನ ಅಷ್ಟೇ ಈಗ ಇದು ಅಷ್ಟೇ ಮೂರ್ತಿ ಅಷ್ಟೇ ಐತ್ರಿ ಅದು. ಗಣೇಶನ್ ಮೂರ್ತಿ. ಚೆನ್ನಾಗಿದೆರೀ ಮತ್ತ ಅಲ್ಲಿ ವಾಟರ್ ಫಾಲ್ಸ್ ಇದಾವೆ. ಈ ಚಾರ್ಮುಡಿಗಾಟ್ ಗೊತ್ತೇನ್ರೀ ಚಾರ್ಮುಡಿಗಾಟ್ ಟು ಮತ್ತೆ ಇದು ಆಗುಂಬೆ.
ಆಗುಂಬೆ ಹಾ
ಮಂಗ್ಳೂರ್ ಬಂದಿರ್ ಏನ್ರೀ ಕೃಷ್ಣ ಟೆಂಪಲ್
ಏ ಬಂದಿಲ್ರಿ ಅ ಕಡಿ.
ಅದು ಮಹಾಭಾರತದಲ್ಲಿ ಒಂದ್ ಇವ್ರು ಬರೀತಾರೀ ಇದು ಋಷಿಮುನಿಗಳು ಏನಂದ ಬರ್ ತಾರ್ ಗೊತ್ತಾ
ಹಾ ರೀ.
ಸಾಯೋದ್ರೊಳ್ಗೆ ಒಂದ್ಸತಿ ಆದ್ರೂ ಕೃಷ್ಣ ಮಠಕ್ ಹೋಗ್ಬರ್ರಿ ಅಲ್ಲಿ ಕೃಷ್ಣನ್ ನಮಿಗ್ ಒಂದ್ ಮನ ಶಾಂತಿ ಅನ ಸಿಗತ್ತೆ.
ಹಾ ರೀ
ಹಂಗೆ ಹಂಗ ಹೇಳೀದಾರ್ರೀ ಒಂದ್ಸತಿ ಹೋಗ್ಬರ್ರೀ ಅಲ್ಲಿ ಹೋ
ಂದು ಡಿಗ್ರಿ ಅದು ಕಂಪ್ಲೀಟ್ ಮಾಡಿದ್ಮೇಲೆ ಒಂದ್ ವರ್ಷ ಅದಕ ಇಡ್ತೇರಿ.
ಹ್ಮ ಹಂಗ ಅಲ್ರೀ ಈಗ ನಿಮ್ ಗೆಳೆಯರ್ ಇರ್ತಾರಲ್ಲ ಅವ್ರ ಜೊತೆೇನೆೇ ಪ್ಲಾನ್ ಆಗ್ಬೇಕ್ರಿ. ಹಂಗಂದ್ರೆ ಇಂಟ್ರೆಸ್ಟ್ ಇರತ್ ಆಮೇಲ್ ಯಾರ್ ಜೊತೆ ಅಂತ ಹೋಗ್ತಿರಿ ಆಮೇಲ್ ಅವ್ರ ಅವರು ಬಿಜಿಯಲ್ಲಿ ಇರ್ತಾರ್ರಿ
ಹೌ
ಅವ್ರ ಅವ್ರ ಅಂದ್ರೆ ಅವ್ರ ಅವ್ರಗ್ ಏನ್ ಜಾಬ್ ಮಾಡ್ಬೇಕು